ಮತ್ತೆ ಏನ್ ಮಾಡ್ತಾ ಇದ್ರಿ
ನಾವು ಮಲ್ಕೊಂಡಿದ್ವಿ
ಹೌದಾ ನಾವು ಕುೂತ್ಕೊಂಡಿದ್ದೀವಪ್ಪಾ
ಹದ ನಿದ್ದೆ ಬಂದಿಲ್ವಾ
ಇಲ್ಲ ನಿದ್ದೆ ಬಂದಿಲ್ಲ ಹಾಗೆ ಮೂವಿ ನೋಡ್ತಾ ಇದ್ದೆ
ಹಾ
ಹ್ಮ್ ಹಾಗಾಗಿ ನಿದ್ದೆ ಬಂದಿಲ್ಲ
ಹ ನಾಳೆ ರಜೆ ಅಂತ ಇವತ್ತು ನೈಟ್ ಲೇಟ್ ಮಲ್ಗೋದಾ
ಹ್ಮ್ ಮತ್ತೆ ನಾಳೆ ಕಾಲೇಜು ಏನು ವರ್ಕ್ ಏನು ಇರೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ನಿ ನಿಧಾನವಾಗಿ ಮಲ್ಕೊಳ್ಳೋಣ ಅಂತ
ಓ ಹಾಗೆ
ಹ್ಮ್ ಮತ್ತೆ ನಿಮ್ದು ಬರೆಯೋದೆಲ್ಲ ಆಯ್ತಾ
ಹಾ ನಮ್ದೆಲ್ಲಾ ಮುಗಿತು
ಹೌದಾ ಮತ್ತೆ ಊಟಕ್ಕೆ ಏನ್ ಮಾಡ್ಕೊತಿಂದಿ
ಊಟಕ್ಕೆ ಪಲಾವ್ ಮಾಡಿದ್ವಿ
ಹೌದಾ
ಹ್ಮ್ ನೀವ್ ಎಂತನ್
ನಾನು ಊಟಕ್ಕೆ ಪರೋಟ ಮಾಡ್ಕೊಂಡಿ ಪರೋಟ ಮೆ ಸ್ವಲ್ಪ ರೈಸ್ ಪರೋಟ ಜೊತೆ ಪನ್ನೀರು ಕುರ್ಮಾ ಮಾಡ್ಕೊಂಡಿತ್ತು
ವ ಇದು ಒಯ್ದ ತಿನ್ಲ್ವಾ ಅ ಮಾಂಸಾಹಾರಿ ಕೋಳಿ ಎಲ್ಲ ತಿನ್ನಲ್ವಾ
ಹಾ ತಿಂತೀವಿ ಬಟ್ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ತಿನ್ನದೆೇ
ಓ ವಾರ ಮಾಡ್ತೀರಾ
ಹಾ ಹೌದು ನಾವು ವಾರಾಮ ಮಾಡ್ತೀವಿ ನೀವ್ ಮಾಡ್ತೀರಾ
ಇಲ್ಲ ಕಂಡೆ ಅದೆಲ್ಲ ಮಾಡಲ್ಲ
ಯಾಕ್ರಿ
ನಾ ತಿಂತೀವಿ ದಿನ ತಿಂತೀವಿ
ಹೌದಾ ಹ್ಮ ಮತ್ತೆ ಪ್ರವಾಸಕ್ಕೆಲ್ಲಿಗಾದ್ ಹೋಗಿದ್ರಾ ನೀವು
ನಾವೆಲ್ಲಿಗೂ ಹೋಗಿಲ್ಲ
ಹೌದಾ ಹ್ಮ ಹೋಗಿದ್ವಿ ನಾನ್ನ್ ಆ ಲಾಸ್ಟ್ ಸೆಮ್ ನಲ್ಲಿ ನನ್ ಗೆಳತಿಯ ಜೊತೆ ಹೋಗಿದ್ವಿ
ಎಲ್ಲಿಗೆ ಹೋಗಿದರಿ
ಆ ನಾವು ಈ ಕಡೆ ಸೇಡು ಅಹ ಯಾವ ಕಡೆ ಅಂದ್ರೆ ಇದು ರಾಜಸ್ಥಾನ ಮತ್ತೆ ಅಕಡ ಸೈಡ್ ಹೋಗಿದ್ವಿ ನಾವು
ಹೌದಾ
ನೀ ಗೊತ್ತಾ ನಾವ್ ಇಲ್ಲೆಲ್ಲಾ ಬಸ್ ಅಂದ್ರೆ ನಾವ್ ಒಂದು್ ಗಾಡ ಮಾಡ್ಕೊಂಡ್ ಹೋಗಿದ್ವಿ ಆ ಗಾಡಿನಲ್ಲಿ ಒಂದು ಏಳೆಂಟು ಜನಾಗಿಗೆಲ್ಲತಿಯರ್ ಹೋಗಿ ಹಾಡುಗಳಲ್ಲೆಲ್ಲ
ಹೌ
ಡ್ಯಾನ್ಸ್ ಮಾಡವಿ ತ್ತು ಫೋಟೋಸ್ ಎಲ್ಲ ಕಕೊಂಡಿದ್ವಿ ಗೊತ್ತ ನಾವು ಅಲ್ಲಿ ನಾವು ಮರುಭೂಮಿಯಿನೆಲ್ಲ ರಾ ನಾವು ನ ತಿಗನ್ನೆಲ್ಲ ನೋಡಿದ್ವಿ ಗೊತ್ತ ರಾಜ ರಾಜಸ್ಥಾನದಲ್ಲಿ ಮತ್ತೆ ಒಂಟೆ ಮೇಲೆಲ್ಲ ಮತ್ತೆ ಒಂಟೆ ಮೇಲೆಲ್ಲಾ ಕುೂತ್ಕೊಂಡು ಎಲ್ಲ ಹೋಗಿದ್ವಿ ಮತ್ತೆ ಅಲ್ಲಿ ಒಂಥರ ಡ್ರೆಸ್ ಗಳೆಲ್ಲ ಕೊಡ್ತಾರೆ ಹಾಕೊಳಕ್ಕೆ ಅದನ್ನೆಲ್ಲಾ
ಅದು ರಾಜಸ್ಥಾನ್ ಶೈಲಿ
ಹಾ ಹೌದು ಹೌದು ಅದೇ ಮುಂಗಾರ ಅ ಮುಂಗಾರು ಮಳೆ ನಿಮ್ಮಲ್ಲಿ ಇದ್ಯಲ್ಲ ಹ ಆತರದ್ದು ಬಟ್ಟೆಗಳೆಲ್ಲ ಕೊಡ್ತಿದ್ರು ಮತ್ತೆ ಇದು
ನೀವು ಒಂಟೆ ಮೇಲೆ ಹೋಗಿದ್ರಾ
ಹಾ ಹೌದು ಒಂಟೆ ಮೇಲೆ ಹೋಗೇನ ಚೆನ್ನಾಗಿತ್ತು ಹ್ಮ್ ಮತ್ತೆ ಅದು ಒಂಟೆದು ಹಾಲುೂ ಕುಡಿದ್ವಿ ಚೆನ್ನಾಗಿತ್ತು
ಹೌದಾ ಅದುೂ ಅಂದ್ರೆ ಹಿಂಗೆ ಜೋಡಿದೆ ಮದ್ವೆ ಆಗಿರೋರೆಲ್ಲ ಹೋಗಿ ಅಲ್ಲಿ ಕುಡಿತಾರೆ ಅಲ್ವಾ
ಹೌದು
ಒಂಟೆ ಹಲ್ ನ
ಇಲ್ಲ ಆದ್ರೆ ಅದು ಒಂದೊಂದ್ ಕಡೆ ಒಂದೊಂದ್ ಸಂಪ್ರದಾಯ ಊರ್ ಕಡೆನೂ ಬಟ್ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿವಿ ಕಟ್ಟಿದ್ದಲ್ಲ ಅಲ್ಲೇ ಒಬ್ರು ಹಂಗೆ ತಗ್ದು ರುಚಿ ತೋ ಕೊತ ಇದ್ರು ಅವರು ಕೊಟ್ಟಿರೋದು ಕುಡಿಯೋದಕ್ಕೆ
ಹೌದಾ ಮತ್ತೆ ಒಂಟೆ ಮೇಲೆ ಹೋಗಿರೋದು ಹೇಗಿತ್ತು
ಒಂಟಿಗಳಳೋದ್ರೆ ತುಂಬಾ ಚೆನ್ನಾಗಿತ್ತು ನಿಮಜ ಆದ್ರೆ ಮರುಗುಂಡ ಅ ಜಾಸ್ತಿ ನೀವು ತುಂಬಾ ಕುಡಿತಾನೆ ಇರ್ಬೇಕು
ಅಲ್ಲಿ ನೀವು ಅದು ಮರುಭೂಮಿಿಗೆ ಹೋಗಿದ್ರಾ
ಹ್ಮ್ ಮತ್ತೆ ಒಂಟೆಗಳು ಇರೋದು ಮ ಭೂಮಿಯಲ್ಲಿೇ ಆಲ್ವಾ ಜಾಸ್ತಿ
ಅಂದರೆ ಅದು ಒಂಟೆ ಮೇಲೆ ಮರುಭೂಮಿಲಿ ಹೇಗ ಆಯ್ತು ಅಂತ ಬಿಸಿಲು ಎಲ್ಲ ತುಂಬಾ ಅಲ್ಲ
ಹ ಹೌದು ಅಲ್ಲಿ ನೀರೆಲ್ಲಾ ತುಂಬಾ ಇರ್ಕೊಂಡ್ಿ ಕು ತ್ತ ಕುಡಿತಾ ಹೋಗಿದ್ವಿ ಮತ್ತೆ ಅಲ್ಲಿ ಒಂದ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಚೆನ್ನಾಗಿತ್ತು ಅಲ್ಲಿ ಜಾತ್ರೆ ಮಾಡವಿ ಆತಾ ಇದ್ರು ನಾವ್ ಅಲ್ಲೆಲ್ಲಾ ಫುಲ್ ಆಟ ಆಡ್ಕೊಂಡ್ ಬನ್ನಿ ಮತ್ತೆ ಜಾತ್ರೆಗಳಲ್ಲಿ ಆ ಕೆಲೊಂದು ಕಿವಿ ಗದೆಲ್ಲ ಸಿಗತ್ತಲ್ಲ ತಗೊಂಡ್ ಬಂದ್ವಿ ನಮಗ್ ಇನ್ನೂ ಒಂದ್ ಸ್ವಲ್ಪ ದಿನ ಇರೋಣ ಅಂತ ಅನಿಸತಾ ಇತ್ತು
ನೀವು್ ಎಷ್ಟು ದಿನ ಹೋಗಿದ್ರರಿ
ನಾವು ಫೈ ಐದು ದಿನ ಅಲ್ಲಿದ್ವಿ ನಾವು
ಹೌದಾ ಅಲ್ಲಿ ಮತ್ತೆ ಊಟ ನೀರು ಎಲ್ಲ ಹೇಗೆ ಅಡ್ಜಸ್ಟ್ ಆಯ್ತಾ
ಹಾ ಅಲ್ಲಿ ಹೋದ ತಕ್ಷಣದು ಮನ ಅಲ್ಲಿ ನಾವು ಕೋಣೆ ಮಾಡ್ಕೊೋಣನ್ರು ಮಾಡ್ಕೊಣ ಅಂತ ಹೌದು ಐಡಿಯಾ ಮಾಡುದು ಆದ್ರೆ ಅಲ್ಲಿೊಬ್ರು ಮನ ನಾವು ನಂಗೆ ನೀರ್ ಕುಡಿಯೋಕಂತ ಹೋಗಿದ್ವಿ ಆಯ್ತಾ ತುಂಬಾ ದಹ ಆಗ್ತಿತ್ತು ಅಂತ ನೀರ್ ಂತ ಹೋಗಿದ್ವಿ ಆರೆಲ್ಲ ದುಡ್ಡು ಚೆನ್ನಾಗಿತ್ತು ಇವತ್ತುಾ ಮನೆಗಳಲ್ಲ ಇರುತೆ ಗೊತ್ತಾ ಚೆನ್ನಾಗಿತ್ತು ಆ ಆ ಆಲ್ಲಿ ಇಬ್ರೇ ಜನ ಇದ್ರು ಆ ಹಾ ಅವ್ರ ಮಕ್ಕಳೆಲ್ಲಾ ಏನೋ ಓದಬೇಕಂತ್ರೆ ತುಂಬಾ ದೂರ ಹ ಎಲ್ಲ ಎಲ್ಲ ಇದ್ದಾರೆ ಅಂತ ಎಲ್ಲಾ ಅಂತಿದ್ರು ಅವ್ರ ಅವ್ರಲ್ಲ ಹೇಳಿದ್ವಿ ನಾವ್ ಈ ತರ ಬಂದಿದೀವಿ ಇರ್ಬೇಕಂತ ನ ಕೋಣೆಗಳನ್ನ ಎಲ್ಲ ಹುಡುಕ್ತಾ ಇದ್ದೀವಿ ಅಂತ ಅಂದಬಿಟ್ಟು ಆಗ ಅವರು ನೀವ್ ಎಷ್ಟ್ ದಿನನಾದ್ರರು ಇರಿ ನಮ್ಮನಲ್ಲೇ ಇರಿ ಅಂತ ಅಂದ್ಬಿಟ್ಟು ಕೊಂಡಿದ್ರು ಚೆನ್ನಾಗಿತ್ತು ಅದು ಈ ಇಲ್ಲಿ ಯಾರೀ ಆತರ ಎಲ್ಲಾ ಹೇಳ್ತಾರೆ ನಂಗಂತೂ ಸತಿ ಮೂವಿ ಲೆಲ್ಲ ನೋಡ್ದಂಗೆಲ್ ಅನಿಸ್ಬಿಡ್ತು ಅವಾಗಲೆಲ್ಲ ಹಂಗೆ ತೋರಿಸಸ್ತಾರಲ್ಲಾ ಹಂಗೆ ಅನ್ಸ್ ಬಿಡ್ತು ನಮಗ ಅಂತೂ ಮತ್ತ ಹೌದು ಚೆನ್ನಾಗಿತ್ತು ಹ ಆಮೇ ಅವ್ ಅವ್ ಅವ ಅವರೇ ಹೇಳಿ ಅವ್ರೇ ನಮ್ಮನ್ ಜಾತ್ರೆ ಕರ್ಕೊಂಡು ಹೋಗಿದ್ದು ಗೊತ್ತಾ ಚೆನ್ನಾಗಿತ್ತು ಅಲ್ಲಿ
ಹೌದಾ ಅವರು ಅಲ್ಲಿವರೇ ಆಗಿದ್ರಾ
ಹಾ ಹೌದು ಅಂದ್ರೆ ಅವ್ರ ಮ ಅವರು ಅವ್ರ ಮನೆಯಿಂದ ಒಂದ್ ಎರಡು ಕಿಲೋಮೀಟರ್ ಆ ಅದು ಜಾ ಕರ್ಕೊಂಡ್ ಹೋಗಿದ್ದಲ್ ಅಲ್ಲಿ ಕರ್ಕೊಂಡ್ ಹೋಗು ಚೆನ್ನಾಗಿತ್ತು ಆದ್ರೆ ರಾಜಸ್ಥಾನಿ ಹೋಗ ನನಗ ತುಂಬಾ ಇಷ್ಟ ಆಯ್ತು
ಹೌದಾ
ಹೌದು
ಆಮೇಲೆ ಹ ಈಗೂ ಒಬ್ಬೊಬ್ರು ಹಂಗೆ ಇರ್ತಾರೆ ಬಿಡ್ರಿಿಗೆಲ್ಲ ಅವ್ರಿಗೆ ಸಹಾಯ ಮಾಡುವ ಗುಣಗಳೆಲ್ಲ ಇರುತ್ತೆ
ಹ್ಮ್ ಹೌದು ಆಮೇಲೆ ಯ ಅವರು ನಮಗೆ ಒಂಟೆ ಹಾಲು ಕೊಟ್ಟಿದ್ದೆ ಕುಡಿಯಿರಿ ಒಳ್ಳೇದು ಅಂತ ಅಂದ್ಬಿಟ್ಟು
ಅಪ್ರೂಪ ಆ ಥರದ್ರ ಸಿಗೋದು
ಹ್ಮ್ ಹೌದು ತುಂಬಾ ಏನೆಲ್ಲಾಸಕ ಹಕಿದ್ದಿಲ್ಲ ಈತರ ಅದೆಲ್ಲಲ್ಲಾ
ಇಲ್ಲ ನಾನು ಹಓದಲು ಈ ತರ ಎಲ್ಲ ಎಲ್ಲೂ ಹಾಗೇ ಇಲ್ಲ
ಹೌದಾ
ಹ್ಮ ನಾವು ಓದಲಿ ನಾವೇ ಕೋಣೆ ಮಾಡ್ಕೊಂಡು
ಹೌ
ಇದ ಬಿಟ್ಟು ಆಮೇಲೆ ಅಲ್ಲಿ ಏನೇನು ಜಾಗ ಎಲ್ಲ ನೋಡಬೇಕು ನೋಡಿ ಬಂದಿರೋದು
ಹೌದಾ ಹ್ಮ್ ಮತ್ತೆ ಸಮಾಚಾರ
ಹೇಳಬೇಕು ನೀವು ಕಾಲೇಜಿಗೆ ಹೋಗಿದ್ರಾ ಇವತ್ತು
ಹಾ ಹೋಗಿದ್ವಿ ಇವತ್ತೊಂದ್ ಪರೀಕ್ಷೆ ಇತ್ತು ಮುಗಸ್ಕೊಂಡ್ ಬಂದ್ವಿ ಇನ್ನೊಂದು ಕೂಡ ಕೊಡ್ತೀನಿ ಅಂತ ಅಂದ್ರು ನಾವು ನಮ್ಮ ಶಿಕ್ಷಕಿಯರತ್ರ ಫುಲ್ ಎಲ್ಲ ಹೋಗ್ಬಿಟ್ಟು ಇಲ್ಲ ಆಗಲ್ಲ ನಾವು ಮಂಗಳವಾರ ಬರಿತೀವಿ ನನ್ ಅಂತಂದ ಕೇಳ್ಕೊ ಬಂದ್ವಿ ಅವಾಗರುೂ ಸರಿ ಅಂತ ಅಂದ್ರು್ಮ ಹೇ ನಮ್ ಮಂಗ್ೂರ ಒಂದಿಗೋದನ್ ಬರೀಬೇಕು
ನಿಮ್ಮದು ಶಿಕ್ಷಕಿಯರು ಚೆನ್ನಾಗಿದ್ದಾರೆ ಬಿಡ್ರಿ ನಮ್ಮದು ನಮ್ದ ಕೇಳ್ಕೊಂಡೂ ಕೊಡಲ್ಲ ಅಂತಾರೆ ಆ ದಿನ ಅಂದ್ರೆ ಅದ ಇದೇ ದಿನ ಬರಿಬೇಕು ಅಂತ
ಹ್ಮ್ ಹೌದಾ ಹ್ಮ್ ಅದು ಒಬ್ಬೊಬ್ ಶಿಕ್ಷಕಿಯರು ಒಬ್ಬೊಬ್ಬರ್ತಾರೆ ಅಂದ್ರೆ ಅವ್ರದು ಆ ಮೆಂಟಲಿ ಹೆಂಗಿರುತ್ತೋ ಏನೋ ಯಾರಿಗೆ ಗೊತ್ತು ಬಿಡಿ
ಹೌದು ಮತ್ತೆ ಹೇಗಿತ್ತು ನಿಮ ದಿನ
ಹ್ಮ್ ಇವತ್ತಿನ ದಿನ ಚೆನ್ನಾಗಿತ್ತು ಬೇಗ ಅದೊಂದು ಪರೀಕ್ಷೆ ಬರೆದು ಬಂದು ಆರಾಮಾಗಿ ಹೋ ನೋಡ್ತಾ ಇದ್ವಿ ನಿಮೂ ದಿನ ಹೇಗಿತ್ತು
ಶನಿವಾರ ಎಲ್ಲ ಕಾಲೇಜ್ ಇರುತ್ತಾ
ಪ್ರತಿ ಶನಿಯವರ ಕಾಲೇಜಲ್ಲಿ ಮಮ್ಮಿಗೆ ಒಂದಿನ ಒಂದ ಒಂದು ವರ್ಷ ನಿಂದ ಕಾಲೇಜ್ ಇರುತ್ತೆ ನೆಕ್ಸ್ಟ್ ಡೇ ಕಾಲೇಜ್ ಇರಲ್ಲ ಅದ ನೆಕ್ಸ್ ಟೈ ಕಾಲಜ್ ಇರುತ್ತೆ ಶನಿವಾರ್ದು ಅದ್ರೆ ನೆಕ್ಸ್ಡೇ ಶನಿವಾರ್ದು ಕಾಲೇಜ್ ಇರೋದು ಹಾಗೆರುತ್ತೆ ನಿಮ್ಗೆ
ನಮ್ದು ಹಾಗೇನೆ ಒಂದೇ ಶನಿವಾರ ಮತ್ತುತ್ತೆ ಮೂರನೇ ಶನಿವಾರ ರಜೆ
ಓ ಹೌದಾ ಹ್ಮ
ಅದಕ್ಕೆ ಯಾರು ಶನಿವಾರ ಕಾಲೇಜ್ ಇದ್ರೂನು ಜಾಸ್ತಿ ಜನ ಬರೋದೇ ಇಲ್ಲ ಹ
ಹೌದಾ ನ್ರಲ್ಲ ಹಿ ಯಾಕಂದ್ರೆ ಶನಿವಾರ ಆಂತದ್ದು ಇದಿರೋದಲ್ವಾ ಟೈಮ್ ಟೇಬಲ್ ಇರೋಲ್ಲ ಈ ಶಿಕ್ಷಕ ಶಿಕ್ಷಕಿಯರು ಕೂಡ ಬರೋದು ಕೂಡ ಸಂದೇಹ ಇರುತ್ತೆ ಹಾಗಾಗಿ ಯಾರು ಬರ್ಲ್ಲ ಕಮ್ಮಿ ಜನ
ಅವರಿಗೂ ರಜೆ ಬೇಕಾಗಿರುತ್ತೆ ಬಿಡಿ
ಹ್ಮ್ ಹೌದು
ಮತ್ತೆ ಇನ್ನೇನ್ ಸಮಾಚಾರ ಮನೇಲೆೆಲ್ಲ ಆರಾಮಾಗಿದ್ದಾರಾ
ನೀ ಆರಾಮಾಗಿದಿದ್ದಾರೆ ನಿಮ್ಮ ಮನೆಯಲ್ಲಿ ಎಲ್ಲಾ ಆರಾಮಾಗಿದಾರಾ
ನಮ್ಮ ಮನೆಯಲ್ಲ ಎಲ್ಲ ಆರಾಮಾಗಿದ್ದಾರೆ ಹ್ಮ್ ಮತ್ತೆ ಎಲ್ಲಿಗಾದ್ ಹೋಗ್ಬೇಕಂತ ಅನ್ಕ ಹಕೊಂಡಿದ್ದೀರಾ ರಾಜಸ್ಥಾನ್ ಹೋದ ಹಾಗೆ
ಹಾ ಈ್ ಸರ್ತಿ ಎಕ್ಸಾಮ್ ಪರಕ್ಷೆ ಮುಗಿದ್ಎಲ್ಲಿಗಾದ್ ಹೋಗೋಣ ಅಂತ ಅನ್ಕೊಂಡಿದ
ಏನ್ ಗೊತ್ತಾ ನಾವೆಲ್ಲಾ ತಯಾರಿ ಮಾಡ್ಕೊಂಡು ಹೋದಾಗಿರೋಕಿಂತ ಏನು ತಯಾರಿ ಇಲ್ದೆ ಈಗ ಸ ಸಡನ್ ಪ್ಲಾನ್ ಅಲ್ಲಿ ಹೋಗಿರ್ತಿವಲ್ಲ
ಹ್ಮ್
ಆ ತರದ ಪ್ರವಾಸಗಳೇ ಚೆನ್ನಾಗಿರೋದು ಅಲ್ವಾ
ಆ ತರದ್ ಪ್ರವಾಸಗಳು ಚೆನ್ನಾಗಿರುತ್ತೆ ಮತ್ತೆ ಆ ತರದ ಔಟಿಗಳು ಚನ್ನಾಗಿರುತ್ತೆ ಏನ್ ಗೊತ್ತಾ ನಿಮ್ಗೆಳ್ತಿಯ ಒಬ್ಬಡ ಇದ್ದ ಆಯ್ತಾ ಅವಳಲ್ಲ ಮ ಕಮ್ಮಿಗ್ ಹೋಗಿದ್ಲು ಳು ಸಡನ್ ಆಗಿ ಹೋಗಿರೋದು ಗೊತ್ತಾ ಒಳ ಮಾಗ ಬಂದ್ಬಿಟ್ಟು ಚೆನ್ನಾಗಿತಿ ಇವತ್ತು ಗೊತ್ತಾ ಹಂಗೆ ಹಿಂಗೆ ಅಂತೆಲ್ಲಾ ಹೇಳ್ತಾ ಇದ್ ಅವಾಗ ನಾನೇ ನಾನು ಕೂಡ ಅವಳಿಗೆ ಹೀಗೆ ಅಂದೆ ನೋಡು ನೀನ್ ಹೋಗ ಅನ್ಕೊಂಡೇ ಇರ್ಲಿಲ್ಲ ಸಡನ್ ಆಗಿ ಹೋಗಿದ ಅದಕ್ಕೆ ನೋಡಿದವಿ ಆಥರ ಚೆನ್ನಾಗಿದೆ ಅದೇ ನೀವು ಹೋಗಬೇಕು ಅಂತ ಅನ್ಕೊಂಡ್ ಹೋಗಿದ್ರೆ ಚೆನ್ನಾಗಿ ಇರ್ತಿದಿಲ್ಲಾ ಅಂತ
ಹ
ಹ್ಮ್ ಹೌದು ಹ ಮತ್ತೆ ನಿಮಗೆ ಖಾರದ ತಿನ್ನಿಸ ಇಷ್ಟನಾ ತಿನ್ನಿಸ ಇಷ್ಟನಾ
ನಮ್ಗೆ ಆಗ್ಲೇ ಹೇಳಿದೆ ಅಲ್ಲ ಸಿಹಿ ತನ್ಸ ಇಷ್ಟ ಅಂತ
ಹೌದಾ ಅವಾಗ್ಲ ಎನ್ ಹೇಳುದ್ರ ಎಲ್ಲ ಬೇರೆಯರ ಹತ್ರ ಹೇಳಿದ್ರೆನ
ಹೌದು ನಮ್ಮಮ್ಮ ಕಾಲ್ ಮಾಡಿದ್ದರು ಅವರು ಕೇಳ್ತಾದರು ಅಂದರೆ ಸಿಹಿ ತಿಂಡಿ ಮಾಡ ತನಿ ಅಂತ ಇದ್ರು ಅವ್ರ ಹತ್ರ ಹೇಳಿದ್ದು
ಹ್ಮ್ ಹೌದಾ ಹ್ಮ್ ಮತ್ತೆ ನಿಮಗೆ ಇದು ಐಸ್ ಕ್ರೀಮ್ ಎಲ್ಲಾ ಇಷ್ಟ ಆಗತ್ತ ತುಂಬಾ
ಹಾ ನಂಗೆ ಐಸ್ ಕ್ರೀಮ್ ಅಲ್ಲಿ ನಿಮಗೆ ಗೊತ್ತಾ ಅದು ಸ್ಕೂಪ್ ಅಂತ ಕೊಡ್ತಾರ ಅಲ್ವಾ ಹ ಅದು ತುಂಬಾ ಇಷ್ಟ
ಹೌದು ನಂಗೂ ಅದು ತುಂಬಾ ಇಷ್ಟ ನ ನಿಮ್ ನಿಮ್ಗ್ ಯಾವ ಫ್ಲೇವರ್ ಇಷ್ಟ ನಂ ಚಾಕ್ಲೇಟ್ ಫ್ಲೇವರ್ ಇಷ್ಟ ಸ್ಕೂಪ್ಸ್ ಅಲ್ಲಿ
ನಂಗೆ ಬಟರ್ ಸ್ಕಾಚ್
ಹೌದಾ
ಬಟ್ಸ್ಕೋಚ್ ಇಷ್ಟ ನಂಗೆ
ಹೌದಾ ಹ್ಮ್ ನಂಗೆ ಅದೇ ಚಾಕ್ಲೇಟ್ ನ್ ಬರತ್ತ
ನಂಗು ಚಾಕ್ಲೇಟನು ಇಷ್ಟ ಆದ್ರೆ ಸ್ಕೂಪ್ ಅಲ್ಲಿ ಬಟರ್ಸ್ಕಾಚ್ ಇಲ್ಲ ವೆನಿಲಾ
ಹ್ಮ್ ಹೌದಾ ಸರಿ ಹಾಗಾದ್ರೆ ಇನ್ ಯಾವತ್ತಾದ್ರೂ ಫ್ರೀದ ಕಾಲ್ ಮಾಡ್ತೀನಿ ಧನ್ಯವಾದ
ಹ್ಞೂ ಸರಿ ಧನ್ಯವಾದಗಳು
ಹಾ